ನೀ ಹತ್ತಿರನ ನಾ ಹತ್ತನ ಟಾಸ್ಕ್ ಮಾಡ್ಯನ್ಟೀ ಅಕ್ಕವೇನ್ಲ
ಇಲ್ಲ ಇಲ್ಲ ನೀ ಹಚ್ಚಿದ್ರೆ ಟಾಸ್ಕ್ ಕಂಪ್ಲೀಟ್ ಆಗ್ತಾವ ನ ನಾ ಹಚ್ಚಿದ್ರ ನನ್ಗ ರೊಕ್ಕ ಬರ್ತವ ಇಷ್ಟ ಇಷ್ಟ ಟೆಸ್ಟ್ ಪೇಜ್
ನೀನ್ ಹಚ್ಚಿರನ್ ಟಾಸ್ಕ್ ಕಂಪ್ಲೀಟ್ ಆಗ್ತವ
ಆಗಲ್ಲ ಆಗಲ್ಲ
ಕಂಪ್ಲೀಟ್ ಆಗ್ಯಾವಂತ ಬರುತ್ತಿ
ಮತ್ತೆ ಹಚ್ಚಿದ್ರ ಮಚ್ಚಿ ಮನ್ನಿ
ನಾ ಹಚ್ಚೆ ಹಚ್ಚಿನಿ ಇನ್ನತನ ಶಿವ್ಯ ಒಂದು ಹಚ್ಚನ
ಮತ್ತ ಎರಡು ಹಚ್ಚಿದೆ ಮತ್ತೆ ಈಗ ಈಗೊಂದ ಅಗಲೆ ಹಚ್ಚಿದ್ಲ ನನಗ
ಇಲ್ಲಲೇ ಇದು ಇರದೆ ಎಡು
ಇಲ್ಲ ಇಲ್ಲ ಒಂದ್ಸರಿ ಚೆಕ್ ಮಾಡಚ್ಚಿರ ಇರ್ ಸಮ್ಯ ಕ್ಲಿಕ್ ಮಾಡಿ ನಂಬರ್ ತೋರ್ಸತ್ ನೋಡು ಯಾರ ಹಚ್ಚಿದ್ದು ಅಂತ
ಹ್ಮ್್ಮ ಅದು ಅವಧಿ ಅಂತ ಬಂದಿದ್ದು ನೀವು ಸ್ವೀಕರಿಸಿದ ಅವಧಿ ಅಂತ
ಅಂದ್ರೂನು ಎಷ್ಟು ಸೆಕೆಂಡ್ ಮಾತಾಡ್ತಿರ್ತಿಯ ಅಂತ
ಅಂದ್ರ ನಾ ಅಷ್ಟೇ ಸೆಕೆಂಡ್ ಮಾತಾಡೀನಿ
ಹಾ ಆರ್ನೂರಂಗ ಬರ್ತ್ತಾರ ಅದೆಲ್ಲ ಹ ಸೆಕಂಡ್ ಹ್ಮ್ ಬರ್ಲಾರದ್ದು ಚಲೋಗೆ ಆತೆ‌ ಆಕಿಗೆ ನಾವ ನಾವ
ನ ನೀ ಹತ್ತಿರ ಕಂಪ್ಯೂಟರ್ ಆತ ಅದಕ್ಕಂತ ನಾನು ಕಮ್ಮಿ ಅಲ್ಲತ್ತ ಒಲ್ಲೆ ಮೂರ ಟಸ್ಕಿ ಎರಡ್ ಟಾಸ್ಕ್ ಗೆ ಎರಡ್ ಟಾಸ್ಕ್ ಅಲ್ಲೆ ಮೂರು ಟಾಸ್ಕ ಎ
ಹ ಹಾತಾರೆ ಬಿಟ್ ಚಲೋ ನಾವು ಅದೇ ಮತ್ ಮತ್ತ ಅಂದ್ರ ಇದ ಮೂರ್ ಮೂರ್ ಮಾಡಿದವನ ಎರಡ್ ಅಂತ ತೋರ್ಸ
ಈಗ ನೋಡ್ ಇದು ಹಚ್ಚಿದ್ಮೆ ಇನ್ನು ಒಂದೇ ಟಾಸ್ಕ್ ಊಳಿತದ ನನಗೆ
ಹ್ಮ್ ಹ್ಮ್
ತೋರಿಸ್ತೀನಿ ನೋಡು
ತಗೋತಾರೆ ನಿನ್ನ ಇಗ್ ಬರಲ್ಲ ಸ್ಕ್ರೀನ್ ಶಾರ್ಟ್ ಹ್ಮ
ಪೇಮೆಂಟ್ ಅಂತ ಯಾವ ಬರ್ತಾವ
ಇವ ಐದು ಟಾಸ್ಕ್ ಕಂಪೀಟ್ ಆಗೋಣ ಸಬ್ಮಿಟ್ ಕೊಡು
ಹ್ಮ್
ಕೊಟ್ನಾಗ ಬರ್ತ ತಾನೆ ಆಮೇಲೆ
ಹ್ಮ.. ಮತ್ತ ಫೋನ್ ಫ್ರೆಂಡೇ ಬರ್ತಾವನ್ ಮತ್ತ
ಹ್ಮ
ಮತ್ತ ಫೋನ ಫ್ರೆಂಡ್ ಅಂತ ಬರ್ತಾವೆನ್
ಹ್ಮ್ ಮೂವತ್ತು ಕಾಲ್ ಇರ್ತಾವ ಮೂವತ್ತು
ಅಲ್ಲಿ ಕನ್ನಡದಾಗ ಉಂಟತ್ತ ಅಲ್ಲಿ
ಹ್ಮ
ಕನ್ನಡದಾಗ ಉಂಟು ನಿಮ್ಮ ಸ್ವೀಕರಿಸಿ ಅಂತ
ಕನ್ನಡ ಅಂತ ಕೊಟ್ಟಿರುತ್ತೆ ಅಲ್ಲಿ ಕಂಡ ಬರ್ತಾವ ಏರ್ ಬನ್ನಟ್ಟಿ ಏರ್ಪಿ ಉಟದಂಗ
ತೋಳ ಲೇಗವು
ಮೊದ್ಲಾಂಗಿಲ್ಲ ಈಗ ಬಾಳ್ ಮಂದಿ ಇದ್ ಮಾಡಲ್ಲ ಬ್ಯಾಂಕ್ ಸಾಲ ಅಂದ ಜನ ಕಮ್ಮಿಗಾರಾದ ಮಾಡಬೇಕ ಅದಕ್ಕೆ
ಜನ ಕಮ್ಮ್ ಅಂತಲ್ಲ ಆಯ್ತೆ! ಬಾ ಮಂದಿ ಮಾಡತಾರಾ, ಅವರು. ..
ಬಾಮಂದಿ ಮಾಡಿದ್ರೆ, ಬರ್ತಲ್ಲ ಅಪ್ಪ ಚಾಮಂದಿ ಮಾಡಿದ್ರ, ಬರ್ತ ಕಮ್ ಚೆನ್ನಾಗಿರೋದಕ್ಕೆ, ಹೇಳು. .. ಓ. ... ಅದ್ರ, ಮೊಬಿಕ ಒಂದು ಆ್ಯಪ್ ಇಲ್ಲ ಅದುಕ್ಕೆ, ಆ್ಯಪ್ ಒಂದು, ಹೋಗ್ಯದ? ..
ಹ್ಮ್. ಹೂ. ..
ಅದೇ, ಆ ಸುಮ್ಮ ತೋಟ್ಲಕ್ ಮಾಡ್ತಂಗತ. . ಈ, ಬೈಪಾಸ್ ಮಾಡಿಸಿ, ಕೊಂಡರೆ, ಬೈಪಾಸ್. ..
ಹ್ಮ, ಬೈಕ್ ಒಂದುಚೂರು, ಮಾಡಿಸಿಲ್ಲ. ..
ನಾನ್, ಮಾಡಿಸ್ಬೇಕುಲೆ, ಬೆಂಗಳೂರು ನಂದೇ ಇಂದಿನ! ಒಂದೇ ರೀತಿ ಇಲ್ಲೆ, ಹೇ? .. ರವಿರೂರಪುರ, ಪುರಾ, ಲೆಟರ್, ಏನೂಕೆ, ಬೇಕು. ..
ಹೋಗು ಮಾಡಿಸು. ..
ಸೇರ್ವಿಸನಿಂಗೆ, ಬಾರಲವಮ್ಮ? ..
ಏನು, ಮಾಡುತ್ತಿರಬೇಕು. ...
ಮತ್ತ, ಏನಿಲ್ಲ, ಬಿಡು ಬಟ್ ನೋಡಬೇಕು? ... ಮಕ್ಕತ್ತು, ಲೇಪ ಸಾವಿರ ತಿಪ್ಪ ಸಾವಿರ ನಿರಗದು? ..
ಹ್ಯಾಂಗ್. ..
ಮತ್ತ, ಅಲ್ಲಿ, ಹಾಂಗ, ಅಲ್ಲಿಂದ, ಆ ರೂಟ್, ಸರಿ. ..
ಎಲ್ಲಿ? ..
ಆ, ಟ್ರಿಪ್, ಇದು, ಮತ್ತೆ ನಿನ್ಗೆ ಬೇಡಾ. .. ಮತ್ತೆ, ಐದು ರೂಪಾಯಿಲಿ ಕಟ್ಗುಧನಾಳ, ಫೈನ್ ಪೊಲೀಸಿಗೆ. ....
ಹ್ಮ್. ..
ಇಲ್ಲೇ, ದುಡ್ಡು ಬಿಟ್ಟಾಯ್ತು. ..
ಹ್ಮ್. ಹೂ ..
.. ಹದಿಮೂರು ತಾರೀಕ್ ಬೈ! ಹದಿಮೂರು ತಾರೀಕ, ಚಿಂತುಇರವ ಹದಿಮೂರು ತಾರೀಕು ಆದ್ಮೇಲೆ, ನಡಿತಾ. .. ಹ. ಇವಾ, ಹೇಳುತ್ತಾನೆ ..
ಅದೇ, ಮೂರ್ತನ. ..
ಆದಿ ಮೂರ್ಖ ಇದು, ಕೊಡಕ್ ಹೋಗ್ತೀನಿ! .. ಹೇಳಿಕೊಡಿಕೆಯೋಗುತೀನಿ, ಎಲ್ಲರೂ, ಎಲವರೇ, ಕಾಯಲಿ, ಕೊಡೋಕೆ, ಹೋಗುತೀನಿ? .. ನ್ಯಾಲೊಂಡ್ಹು, ಇದು, ಅದು ನಂಬರ್ ಕೊಡ್ತಾರಲ್ಲ ಲೇಟೆಸ್ಟ್, ನಂಬರ್. .. ಆಯ್ತಲ್ಲ, ತೋರಿಸಿದರೆ, ಇಡೆಲ್ಲ, ಪೊಲೀಸವರು? .. ಅತ್ರ, ಎಲ್ಲ ಕೊಟ್ನಿಂದ, ನಡೀತಾ ಕಡಿಮೆ ಆಗ್ತದೆ? ..
ನಿಂತು, ಹಂಗ, ಅ ಅಂದು ಬಡದಲ್ಲ ಅಲ್ಲಿ? ..
ಇಷ್ಟೊತ್ತಲ್ಲಿ, ಎಲ್ಲಿ ಹೋದರು, ಹ್ಮ್. ..
ಅಂಜಬಾಡದು, ಒಟ್ಟೆ. ..
ಅವ್ರ, ಅವ್ರ, ಏನು, ಅಂತಾರೆ, ಗೊತ್ತ ಮೊನ್ನೆ ಹಿಂಗೆ, ಹೆಂಗೆ, ಅಂತ, ಇಡ್ತಾರಲ್ಲ? .. ಆಯ್ತಾ, ಲೈಸೆನ್ಸ್ ಎಲ್ಲ! ಹೆಸರು ಕೊಟ್ಟು ಫೇರ್ ಅಂದ್ರಪಾ. .. ನಾನು ಅಂದೆ ನನ್ನಷ್ಟು, ಈಸ್ಟ್, ಈಸ್ಟ್, ತಗೊಳ್ಳಿ ಇಷ್ಟು, ಸರ್, ತಾಕೋಳಿ, ನೋಡ್ರಿ, ಸರ್, ಅಂದೇ? .. ಆಯ್ತು ಸ್ಟೂಡೆಂಟ್ ಇದದೆ ಸಾವಿರ ರೂಪಾಯಿ, ಅಂದವ, ಸಾವಿರ ರೂಪಾಯಿ, ಅಂದ ಒಂದುರೂಪಿ. .. ಏ, ಕಮ್ಮಳನವಾ? ..
ಹ್ಮ್. ..
ಕಮ್ಮಾಳಗನ, ಇತ್ ನಾಯ್ ಕಡೆ ಸೈಡ್ಬಂದ, ಸೈಡ್ಬಂದು, ಶಿವಾಗ ಪೊನ್ನಚಿಧ. .. ನಾನು, ಬಾರಿ, ಮುನ್ನೂರು ರೂಪಾಯ್ದು! ಒಂದ್ ಇನ್ನೊಂದ್, ಎರಡು ರೂಪಾಯಿ ಹಾಕ್ಬಟ್ಟು ಲಾಸ್ಟ್. .. ಏನು, ಮಾಡ ಒಂದು, ಒಂದ ಐನೂರು ರೂಪಾಯಿ, ಕೊಟ್ರಐತಿ, ಆಮೇನು ಮಾಡಿ ಅಂತ ಮಾಡ. .. ಎರಡು, ಮಾಸಾ, ಮಳೆ. ..
ಹ್ಮ್. ..
ಹಶುಮೇಲೈ, ಹೋಗುತನಾಲೋ, ಆಯ್ತ್, ಕುಂತ ಕಡೆ ಆತ್! ಒಂದು, ಹತ್ತು, ವರುಷ, ಸರ್ವೀಸ್. .. ಸರ್, ಅಮೌಂಟ್ ನೋಡಿಸರ್ ಅಂದೇ, ಏ, ಇಲ್ಲ. .. ಸಾವಿರ ರೂಪಾಯಿ! ಕಟ್ಟು, ಇಲ್ಲಂದ್ರ, ಬೈಕ್, ಎಲ್ಲರೂ, ಬೈಕು, ಹೋಗಿಬಿಡಿ ಬಸ್ಗೆ, ಅನ್ನಕರುತನಂವ .. ಅಲ್ಲೇ, ಕುಂತ, ಕುಂತ, ಆಮೇಲೆ ತಾರೆ, ಕಡ್ದಲ್ಲ ಲಾಸ್ಟಿಗಿ. .. ಹೆಂಗೆ ಕಟ್ತಿಲ್ಲ ಫೈನಾ ಅಂತಂದ ಸರ್ ಎಷ್ಟು ಸರ್ ಅಂದೆ ಐದು ರೂಪಾಯಿ ಕಟ್ಟಂದಾವ ಸರ್ ಅಷ್ಟ ಆಗಲ್ ಸರ್ ನೋಡಿರಿ ಸರ್ ಸ್ಟೂಡೆಂಟ್ಸ್ ಏನ್ ಹೆಂಗಂಗ ಅಂತಂದ ನಮಿಗ ನಂದ ಮೂಗಲ್ದಗ ಕೆಲ್ಸ ನಾ ಒಂಟಿನ ಈಗ ಬೈತಕೊಂಡ್ ಹೋ ನೋಡು ಕಟ್ಟಫೇನಂದಾವ ಮತ್ತ ಅಂಗಂದ ಮಾಡತಲ್ಲ ಆಯ್ತು ಬಿಡಪ್ಪ ಅವ ಹಂಗನಲ್ಲ ಅಂತ ಏಳ್ನೂರು ರೂಪಾಯಿ ಕಟ್ಟ ತಪ್ಪ
ಎಚ್ ಎಸ್ ಆರ್ ನಂಬರ್ ಪಟ್ ತಾಕ್
ಆಡ್ಬೇಕ ಇ ಲೇಪ್ ಬರ್ತ ಈಗ ಹತ್ತಕ್ ಬರ್ತ ಹಸ್ಬೇಕದು ಆತ್ನ ತಾರಕ ಸ್ವಕಲು
ಅ ಮಾರ್ಚ್ ಒಳಪ
ಅದ ಒದು ಅದಕ್ಕೆ ಯಾಕಿ ನಂಬರ್ ಪ್ಲೇಟ್ ಒಂದ್ಸಲಂದ ಇಡ್ಲತ್ತಾರ ಈಗ ಅದಕ್ಕೆ ಉಗನ ಎಂತ ತಾತೀರಿ ಇದು ಎನ್ ಸಿ ಮತ್ರ ಲೇಪ ಸೈನ ಸಂಖ್ಯ ಸೈ ಮ ಪತ್ತನಲಾಮ
ಸೈನ್ ಮಾಡ್ತಾನ
ಅಲ್ಲ ಫೀಸ್ ಕಟ್ಲಿಲ್ಲ ಮತ್ತ ಏನಂತರ ನಂತ
ಹ ಇಲ್ಲಲ್ಲ ಮಾಡ್ತನ್
ನಂದ್ರೆ ಮನೆಗಳತ್ನ ವಸ ಸಾಕಂತ ಅದಕ್ಕೆ ನಿನ್ನೆಚ್ಚಿದರು ಮನ್ಯಾಗ ಹೇಳ್ಬೇಕಕ್ ಅಂದ್ ಮಾಡಿಟ್ಟಿದ ಬೀಸ್ಕಳತ್ತಾರ ಅಂತ ಮತ್ತೆ ನೆನ್ಪ ಬಂದಿಲ್ಲ ಹೇಳ್ಬ ಅಂದ್ರರು
ಹ್ಮ್
ಯನ ನೋಡ ಸರ ಇದು ಬ್ಯಾಂಕ್ ಮಾಡ್ತ ಕರಲೋನಾ ಎಕ್ಸಾಮ್ಗ ಮಾಡ್ಬೇಕಕ್ ಸರ್ ಅಂತ ಏನ ಹೇಳಿ ಸ್ವಪ
ಎ ಹಡ್ತಾರ ಹಂಗೇನಿಲ್ಲ ಎಷ್ಟ ಐತಿ ಇವತ್ ತಾರೀಖ ಐದ್ ತಾರೀಕಲ್ಲಿ ಇವತ್ತ
ಹ್ಮ್ ಆದೀ
ಹ್ಮ್
ಹಬ್ಬ ಮಾಡಿ ನಡ ಮತ್ತೆ ಎಲ್ಲರು ಮಾಡ್ತಾರ ಪ್ರಿನ್ಸಿಪಾಲ್ ಮಾಡ್ತಾನ ಸರ್ ಮಾಡ್ತಾನ ಆ ಸನ ನಲ್ಲ ಮಾತ್ರ
ಹ್ಮ್
ಹೌದೇಮೇನು ಓದ್ಬೇಕು ಮಾರಾಯ ಎಕ್ಸಾಮ್ ಬಂದದೆ ಇವ ನಾ ಒಂದ ಒಂದೇದ ಮೊದಲ ಪೋರ್ಷನ್
ಹ್ಮ್
ನೀವು ಹೋದ್ರಲ್ಲೆ ಅಪ್ಪ ಇವ್ರ ಶೃತಿ ಅವರು
ಓತರಲ್ಲೇ ಸುತ್ತಿದ ನನಗೆ ಯಕೋ ಇ ಇದು ಪಡಿತದಾ
ಅದೇನಾಗತ್ತೆ ನಾನ್ ಆಕೆ ಇದ್ ಮಾಡದ್ ನೋಡಿದ್ರ ಮತ್ತು ಓಯಕೆತಾ
ಆಕಿ ಓದ್ತಳ ಓದದೇನು ಇತಾವ ಅದನ್ ಮೂರ್ ಮೂರ್ ಅವವಲ್ಲ ಅದಕಂದೆ ಅಕಿ ಅಕಿ ಓದ್ತಾಳೆ ಬರಿದ್ರಾಗ ಐತಿ ಹಓದತಾರ ಎಲ್ಲಾ ಹ ಮತ್ತತ್ ಹೇಳ್ತಾರ ಮತ್ತಕ್ಕೆ ಫಾರ್ಮಸಿ ಮತ್ತ ಎಲ್ಲಾಕಿನ ಹಕ ಕೊಟ್ಟಳ ಎಂತ ಭಾಗ್ಯ ಹೇಕೊಟ್ಟಳಕಿ ಫಾರ್ಮಸಿ
ನ್ನತ್ರಲ್ಲ ನ ಆ ಜಮದುಮ್ಮ ಗಾರೆ ಬತ
ಇಡ್ಲಿ ಬರದ್ರಕೈತಿ ಮೇನಾ
ಹ್ಮ್ ಬರ ಅದ ಬಟ್ಟಾಗಿ ನೆನಪಾಗೋದ್ ಡೌಟ್ ಅನ್ನಿಸ್ತದ ಲಾಂಗ್. ಶಾರ್ಟ್ ಆಗಿ ಒಂದ್
ಅದನ್ನು ಅದನ್ನ ಐತಿ ಜರಾ ಹ್ಯಾಂಡ್ರೈಟಿಂಗ್ ಇದು ಬರ್ಬೇಕು.
ಆಕಿ ರಟ್ ಹೊಡಿತಾಳೆ ಅಪ್ಪ.
ಹಾ ರಟ್ಟ ಹೊಡಿತಾರ ರಟ್ಟ ಹೊಡಿತಾರ ಹೊಡಿತಾನ ರುಚಿಕ ಪೂರ ರಟ್ಟ ಹೊಡಿತನ.
ತೊಗೊಬೇಕು ಅಂದ್ರ ಅರ್ಥ ಆತದ ತಿಳ್ಕೊಳ್ಲಾರ್ದೇ ಇಲ್ ಬಂದ್ರೆ ಆಗೋಲ್ಲ.
ಹ್ಮ್ ಇಲ್ಲ ಅಂತರ ಪೂರಾ ರಡ ಹೊಡಿತಾನ ಅವ.
ಹ್ಮ್
ಹೇಳಾಕ್ ಬರಲ್ಲ.
ಹ್ಮ್ ಹ್ಮ್. ಬರದನ ಕರೆಕ್ಟ್ ಬರ್ಲವ ಬರದನ.
ಆ ಭಾಳ ಒ ಒಗ್ಯದ ಅಂದ್ರೆ ಹ್ಯಾಂಗ್ ಉಗಿತಾನವ ಬಹಳ ಫಾಲ್ತು ಉಗಿತಾನವ. ಸಿ ಸಿಯಾರ ಪೇಪರ್ ನೋಡಿಲ್ ನೀನ್. ಸಿಯಾರ್ದ ಏನಾದ್ರ ಡೌಟ್ ಇದ್ರೆ ತಗೊಂಬರ್ರಿ ಸಿಯಾರ ಹೆಂಗ್ ಪಾಸ್ ಆಗೋದ್
ಇಲ್ಲ ಅಕೆ ಸ್ವಲ್ಪ ಅಕ್ಷರ ಇರತ್ತವ ಅಕ್ಷರ ಇಲ ಸ್ವಲ್ಪ ದೊಡ್ಡ ಬೆರಳಿಂಗ್ ಇಪ್ಪರಾ ಒಂದೊಂದ ಒಂದಂದು ಲೈನಿಗೆ ನಾಲ್ಕನ ಸೆಂಟೆನ್ಸ್ ಅಷ್ಟೆ ನಾಕ್ ನಾಕ್ ವರ್ಡ್. ಹಾ ನಾನ್ ನೋ ನೋ ನೋಡ್ ನೋಡಿ ಬರ್ತನ ಆಕಿ ಡೈಗ್ರಾಮ್ ಡೈಗ್ರಾಮ್ ಅಂತ್ರಕ್ಕೆ ಅರ್ಧ ಪೇಜ್ ಹೈಕೊಳ್ಳೋಕೆ ಅನಾಟಮಿ.
ಹ್ಮ್.
ಸ್ವಲ್ಪ ಬರಲ್ಲಾಕಿನ ಏನೇನ ಗೊತ್ತು ಬರ್ದಾಳ ಹಾ ಎಲ್ಲಾ ಎಮ್ಸಿಕ್ಯೂ ಪೇಪರ್ ಹಿಡಿದಿತ್ಲೆ ಯಪ್ಪ ಇದು ಫಿಸಿಯೊಲೊಜಿ ಎಮ್ಸಿಕ್ಯೂ ಹೋ ಭಾಳಾತಪ್ಪ ಇದು ನೋಡ್.
ಹ್ಮ್.
ಒಂದ್ ಫಿಫ್ಟಿ ಬಂದ ಅಂದ್ರೆ ನಡತಿರ್ತಿ ನಂದ ಹೆಂಗನ ಗ್ರೇಸ್ ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರ. ಒಂದು ಬಂದಿಲ್ಲ ಅಷ್ಟೆ ಅಲ್ಲೇ ಇತ್ತು. ಹ್ಮ ಏನ್ ಆಗ್ಬೇಕು ರೊಕ್ಕ ಏ ವೃತ್ತಿಕಾಗ ಏನ್
ರೊಕ್ಕ.
ಪೆಟ್ರೋಲ್ದು.
ಯಾರ ಆಗ್ಬೇಕ್.
ಒಂದ ಏಳ್ನೂರ್ ಐವತ್ ರೂಪಾಯಿ
ಏ ನೀ ಹಾಕ್ಬೇಡೋ ಮಾರಾಯ ರುಜುಕ್ಯಾಗ್ ಅವ ಅವನೇ ಕೂಡಾ ಅವನೇ
ಹ್ಮ್ ಏಳ್ನೂರ ಎಷ್ಟು ಕೊಡೋದಾತ್ ನಾ ಚಿಲ್ಲರೆ.
ಎಲ್ರಿಗೂ ಎಲ್ಲಿಂದ ಕೂಡವ ನಾವು.
ಅದು ಇದು ಮಾರಾಯ ಆಗನ ಇದು ಜ್ ಎನ್ನಲ್ಲ. ಅದು ಫೋಟೋಗಳು.
ಹಾ ಹಾ ಹಾ.
ಕಲರ್ ಪ್ರಿಂಟ್ ತಂದಾನಿವ ಶಿವ ನೆನಪ ಶಿವ ನೆನಪ ಪದ ಗೊತ್ತಿಲ್ಲ.
ಹೊ ಅದೇ ಬತಿನ ಅದೇ ಶಿವ ಹ್ಯಾಗ್ ನೆನ್ಪಿಡ್ತತಿ ಶಿವ ಕೊಟ್ಟವರಿಗ್ ನೆನ್ಪಿರ್ತೈತಿ.
ಅವ ಮತ್ತೆ ಇಲ್ಲಿ ಎಲ್ಲಿ ಅಪ್ಪ ನಂಗೆ ಗೊತ್ತಿಲ್ಲಲ್ಲ ಅಂತಾನ ಮತ್ ಹಂಗಂದ್ರೆ
ಹ್ಮ್ ಈಗ ನೀ ಏನಕ್ಕೆ ಅವ ಕೇಳೋದಲ್ಲ ನಾ ಕೇಳ್ಬೋದು ನಿನ್ನ.
ಹ
ಅವ ಕೇಳದ್ನಾ ಈಗ ರಕ್ಕ ಹಾಕ್ಲಿ ಅಂತಂದು ಅವ ಕೇಳುದಿಲ್ಲಲೆ.
ಕೇಳಿದ್ನೆ ಶಿವನಿಗೆ ಇವ್ನಿಗ್ ಹೇಳ್ಲೆ ಯಪ್ಪಾ ಅವನಿಗ್ ಹೇಳಿ ನಂಗ್ ಹಾಕ್ತೀನಿ ತಗನಿ.
ಇಲ್ಲ ಅನಕ್ ಏನೋ ಮಾತಾಡ್ಬಿಡ್ರಿ ಹೋಗ್ ಮಾರಾಯ ಅದ್ರ ಮ್ಯಾಲ್ ತೆಗ್ಯಾಕ್ ಹೋಗ್ಬಡ್ರಿ.
ಅದೇಂತ ನೀ ಹೇ ಕೆ ಕೇಳು ಅವಾಗ ಹೇಳು ಮತೆ ಶಿವಾಗ್ ಬಿನಿ. ಕುಡೋದಲ್ಲಿ ನಾ ಹಾಕ್ತೀನಿ ಅವನಿಗಂತ ಹೇಳಿ.
ಹ್ಮ್ ಅಲ್ಲ ಹ್ಮ್. ಶಾಮ. ಹ್ಮ್ ಭೈ ಜಲ್ದಿ ಲೇತಾಬೈ.
ಕಟ್ ಮಾಡಲೆ ಪಾಶವ್ಯಾ ಹಚ್ತೀನ.
ಹ ಶಿವಗಚ್.
ಹ್ಮ